ಹಲೋ
ನಮಸ್ಕಾರ ಹಲೋ ನಮಸ್ಕಾರ ಕೇಳಿಸ್ತಿದಿಯ
ಹಾ ಕೇಳಿಸ್ತಯ್ತು
ಆ ಎಲ್ಲಿ ಏನ್ ನಿಮ್ಮ ಹೆಸರು
ನನ್ನ ಹೆಸರು ಯಶಶ್ವಿನಿ ಅಂತ ನಿಮ್ಮ ಹೆಸರು
ನನ್ನ ಹೆಸರು ಪೂಜಾ ಅಂತ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ
ನಾನು ಬೆಂಗಳೂರಿಂದ ನೀವು
ನಾನು ಅಷ್ಟೇ ಬೆಂಗಳೂರಿಂದ ಮಾಡ್ತಾ ಇದ್ದೀನಿ
ಹೌದಾ
ಊಟ ಆಯ್ತಾ ಅಂದ್ರೆ ಕಾಫಿ ಕಾಫಿ ಆಯ್ತಾ ಹಾ ನಾನು ಓದ್ತಾ ಇದೀನಿ ಹಾ ನಂದು ಆಯ್ತು ಹ್ಮ್ ಏನ್ ಮಾಡ್ತಿದ್ದೀರಾ ನೀವು ಓದ ಇದೇರಾ ಇಲ್ಲಾಂದೆ ಜಾಬಾ ಹ್ಮ್
ನೀವು
ಹ್ಮ್ ನಾನು ಅಷ್ಟೇ ಇಂಜಿ ಇಂಜಿನಿಯರಿಂಗ್ ಮಾಡ್ತಾಯಿದಿನಿ ಬಿ ಟೆಕ್
ಹೌದಾ ಹ್ಮ್
ಹಾ
ಸೆಕೆಂಡ್ ಇಯರ್
ನಾನು ಅಷ್ಟೇ ಸೆಕೆಂಡ್ ಇಯರ್ ಯಾವದು ಬ್ರಾಂಚ್
ಐ ಎಸ್ ಸಿ
ಹ್ಮ್ ನಾನ್ ಸಿ ಎಸ್ ಸಿ
ಹೌದಾ ಸಿ ಎಸ್ ಸಿ ತುಂಬಾ ಕಷ್ಟ ಇದೆ ಅನ್ಸತ್ತೆ
ಹೇಯ್ ಹಾ ಅಷ್ಟೇನು ಇಲ್ಲ ಅಂದ್ರೆ ಇ ಸಿ ಗಿಂತು ಏನಿಲ್ಲ ಅನ್ಕೋತೀನಿ
ಅ ಜಾಸ್ತಿ ಜನ ಇರ್ತಾರಲ್ವಾ ಸಿ ಎಸ್ ಸಿ ಅಲ್ಲಿ
ಹ್ಮ್ ಇದ್ದಾರೆ ಇದ್ದಾರೆ ಜಾಸ್ತಿ ಸಿ ಎಸ್ ಸಿ ಎಲ್ಲ ನಮ್ ಕಾಲೇಜ್ ಅಲ್ಲಿ ತುಂಬಾ ಜನ ಇದ್ದಾರೆ ಹ್ಮ್ ಹ್ಮ್ ಏನ್ ಮಾಡ್ತಿದ್ರಿ ಇವಾಗ
ಜಜಿ ಎಲ್ಲ ಇರೋದು ನೀವು
ನಾನು ಹಾಸ್ಟೆಲ್
ನಾನು ಹಾಸ್ಟಲ್ಲ
ಹ್ಮ್ ಹೆಂಗದು ಹಾಸ್ಟೆಲ್ ಎಲ್ಲ
ಹ್ಮ್ ಚೆನ್ನಾಗಿದೆ ಓಕೆ ಓಕೆ
ಹ್ಮ್ ಮತ್ತ
ನಿಮ್ಗೆ ಹಾಸ್ಟೆಲ್ಲ್ಲಿ ಹಾ
ಏನ್ ಮಾಡ ತಿದ್ರಿ ಇವಾಗ
ಇದೀನಿ ನೀವು
ನ ನ ಸುನ್ನ ಕೊತ ತಿದಿನಿ ಕಾಫಿ ಆಯ್ತು ತಾನ ಕೊಡ್ದುು ಕೂತಿ ದಿನ ಸೆ
ಹ್ಮ್ ಮತ್ತ ಎಕ್ಸಾಮ್ಸ್ ಏನಾದ್ರು ಅಸೈನ್ಮೆಂಟ್ಸ್
ಇಲ್ಲ ಇವತ್ ಒಂದಿತ್ತು ಲ್ಯಾಬ್ ಎಕ್ಸಾಮು ಅದು ಮುಗುಸ್ ಹಕೊಂಡು ಅಷ್ಟೇ ಇನ್ನು ನಾಳೆ ಏನು ಇಲ್ಲ ನಾಳೆ ರಜೆ ಅಲ್
ಹ್ಮ್
ಹ್ಮ್ ಮತ್ತೆ ನೀ ನಿಮ್ದು
ಏನ್ ಅಸೈಮೆಂಟ್ಸ್ ಅಸೈಮೆಂಟ್ಸ್ ಇದೆ ಇನ್ನು ಅಸಮೆಂಟ್ಸ್ ಬರಿಬೇಕು ರಾತ್ರಿ ಬರಿತೀನಿ ಅಷ್ಟ
ಹ್ಮ್
ಹ್ಮ್
ಹ್ಮ ಮತ್ತೆ
ಹ್ಮ್ ಹ್ಮ್
ಹ
ಮತ್ತೆ
ಇನ್ನೇನು ಹಾ ಎಲ್ಲ ಹೋಗಿಲ್ವಾ ಪ್ರವಾಸ ಟ್ರಿಪ್
ಹ್ಮ ಇಲ್ಲ ಹೋಗ್ ಬೇಕು ಹಾಸ್ಟೆಲ್ ಇದ್ದೀನಲ್ವಾ ಹೋಗೋಕ್ ಅಷ್ಟು ಕಷ್ಟ ಹೋಗ್ಬೇಕಂತ ಅಂದ್ರೆ ಹ್ಮ ನೀವು
ಇನ್ ಎಕ್ಸಾಮ್ಸ್ ಮುಗಿಯುತ್ತಾ ಅಲ್ವಾ ಅನ್ಕೊಂಡಿದ್ದೀವಿ ಹೋಗೋಣ ಅಂತ
ಹ್ಮ್ ಎಲ್ಲಿಗ
ಅದೇ ಇನ್ನ ಗೊತ್ತಿಲ್ಲ ಇನ್ನ ಯೋಚನೆ ಮಾಡ್ಬೇಕ ಎಲ್ ಹೋಗೋಣ ಅಂತ ಹೋಗ್ ಬಂದ್ರಿ ಮೊನ್ನೆ ಎಲ್ಲಾ ಹಹ ಸುಳ್ಗ ಮತ್ತೆ ತಿರು ಪಕ್ಕಿ ಎಲ್ಲಾ ಬಂದ್ರಿ ಮೊನ್ನೆ ಒಂದ್ ಒನ್ ವೀಕ್ ಬ್ಯಾಕ್
ಇವಾಗ ಸಮ್ ಸಮ್ಮರ್ ಅಲ್ವಾ ಹೆಂಗಿದೆ
ತುಂಬಾ ಜನ ಇರ್ತಾರ ಸೋಮವಾರ ಅಂದ್ರೆ ಅಲ್ಲಿ ತುಂಬಾ ಮಕ್ಕಳು ಎಲ್ಲಾ ರಜಾ ಅಲ್ವಾ ಮಕ್ಳಿಗೆ ಎಲ್ಲ
ಹ್ಮ್ ಹೌದೌದು
ಹ್ಮ್ ಅದಕ್ಕೆ ತುಂಬಾ ರಷ್ಟ ಸಿರುತೆೈ ಟೈಮಲ್ಲಿ ಅದು ನಾವು ಹೋಗಿದ್ದುದ್ದು ದು ನಾವು ಗುಡುಗ್ ತಾರೆ ವೀಕೆಂಡ್ ಅಲ್ಲಿ
ಹ್ಮ್ ಫ್ಯಾಮಿಲಿ ಜೊತೆ ಹೋಗಿದ್ರಾ ಹ್ಮ್
ಹ್ಮ್ ಮತ್ತೆ
ಹೇಳ್ಬೇಕ್
ಹೋಗಿದ್ರಾ ಕಾಲೇಜ್ಗೆ ಇವತ್ತು ಕಾಲೇಜ್ ಇತ್ತ ಇವತ್ತು
ಹಾ ಇತ್ತು ಹೋಗಿದ್ದೆ
ಹ್ಮ್ ಹ್ಮ
ಮಾಡಪ್ ಬರುತ್ತಾ
ಇಲ್ಲ ಅಷ್ಟು ಏನ್ ಬರಲ್ಲ ಅಂದ್ರೆ ಏನು ನೋಡ್ಕೊಂಡು ನಾನು ಇದು ಸಿ ನಮ್ದು ಸಿ ಬರುತ್ತೆ ನಿಮ್ದು ಯಾವ್ದದು
ನಮ್ದು ಜಾವ ಬರುತ್ತೆ ಹ್ಮ್ ಹೌದು
ಕಷ್ಟ ಅಲ್ವಾ ಜಾಗ ಜಾಸ್ತಿ
ಹ್ಮ್ ಬಟ್ ನಂಗೆ ಬರಲ್ಲ ಜಾವ ಅದುನು ಅಡ್ವಾನ್ಸ್ ಆವ ಅಂತೆ ಹ್ಮ್
ನೀನು ನನ್ಗಂತೂ ನೋಡ್ಕೊಂಡ್ ಟೈಪ್ ಮಾಡಕ್ ಬರತ್ತ ಅಷ್ಟೇ
ಹ್ಮ್ ಕಾಲೇಜ್ ಅಲ್ಲಿ ಮಾಡ್ತಾರ ಟೀಚರ್ಸ್ ಟೀಚರ್ಸ್ ಆ
ಇಲ್ಲ ಅವ್ರೇನು ಕೊಡ್ ತಾರಾಷ್ಟೇ ಪಿ ಡಿ ಎಫ್ ಕಳಸ್ತಾರೆ ಆ ಅದ್ ನೋಡ್ ಕೊಂಡ್ ಟೈಪ್ ಮಾಡೋದಷ್ಟೇ ನಾವು. ಹ್ಮ್ ಮತ್ತೆ ಇನ್ನೇನು ವಾಕಿಂಗ್ ಮಾಡ್ತಿದ್ದೀರಾ? ಹ್ಮ್ ಚ ಚೆನ್ನಾಗಿದ್ಯಾ ನಿಮ್ ಕಾಲೇಜ್ ಹ ತ್ರ ಎಲ್ಲ ಎ ಅವ್ ಬೆಂಗ್ ಗೌರ್ಮೆಂಟ್ ಎಲ್ಲ
ಹ್ಮ್ ಎಲ್ಲ ಚೆನ್ನಾಗಿದೆ. ಫುಲ್ಲು ಇಲ್ಲಿ ಟ್ರೀಸ್ ಜಾಸ್ತಿ ಇದೆ. ನಾವು ವಿಲೇಜ್ ಅಲ್ಲಿ ಇರ್ತೇವಿ ಕಾಲೇಜ್ ಹ್ಮ್
ಹ್ಮ್ ಮತ್ತೆ ನಿಮ್ಮ ಊರ್ ಯಾವ ಕಡೆ ಬರುತ್ತೆ?
ಅ ನಮ್ಮೂರು ಬಾರ್ಡರ್ ಆಂಧ್ರ ಕ ರ್ನಾಟಕ ಬಾರ್ಡ್ರಡಿ ಬರುತ್ತೆ ಹ್ಮ್
ಹೊ ತಿಡ್ತೀರಾ ನಿಮ್ಮುರ್ಗೆ? ಅವಾಗವಾಗ
ತ ಇರ್ತೀನಿ ಲಾಸ್ಟ್ ವೀಕೆ ಹೋಗಿದ್ದೀನಿ. ಮತ್ತೆ ಎಕ್ಸಾಮ್ಸ್ ಆದ್ಮೇಲೆನೂ ಹೋಗಬೇ ಇವಾಗ ಹಾಲಿಡೇಸ್ ಇಲ್ಲ.
ಹ್ಮ್ ಇದೇ ಅಲ್ವಾ ಈ ಸ್ಯಾಟರ್ಡೆ ಸಂಡೇ ಎಲ್ಲ ರಜ
ಹ್ಮ್
ಕಷ್ಟ ಆಗುತ್ತ ಹೋಗಕ್ಕೆ ಬರ ಕ್ಕೆ
ಹ ಫೋರ್ ಅವರ್ಸ್ ಜರ್ನಿ.
ಹ್ಮ್
ಊ ಹ್ಮ
ಮತ್ತೆ ಹೆಂಗ್ ಹೋಗ್ತೀರಾ? ಟ್ರೈನ್ ಅಲ್ಲಿ ನ ಎಲ್ಲ ಬಸ್
ಟ್ರೈನ್ ಅಲ್ಲಿ ಬಸ್ ಅಲ್ಲಿ ಅವಾಗವಾಗ ಬಸ್ ಟ್ರೈನ್ ಜಾಸ್ತಿ ಹೋಗ್ತಿ
ಹ್ಮ್ ರಶದಲ್ವಾ
ಹ ಚಾಸ್ ಜಾಸ್ತಿ ಸರ ಶರುತ್
ಹ್ಮ್
ಹ್ಮ್
ಹ್ಮ್ ನಿಂಗೆಅಡುಗೆ ಮಾಡಕ್ ಬರುತ್ತಾ
ಸ್ವಲ್ಪ ಪರವಾಗಿಲ್ಲ ಮಾಡ್ತೀನಿ ಹ ಸರಿ ಜಪ್ಪನ್ರೆ ಚಿಕನ್ ಮತ್ತೆ ಮತ್ತೆ ಈ ತರ ಅದೆಲ್ಲ ಮಾಡ್ತೀನಿ
ಹ್ಮ್
ಹ್ಮ್ ಅಷ್ಟೆ ಮತ್ತೆ ಅನ್ನ ಎಲ್ಲಾ ನೀಟಾಗಿ ಮಾಡಕ್ ಬರಲ್ಲ ಅವವತ್ತು ಮಾಡಿಲ್ಲ
ಹ್ಮ್
ಹ್ಮ್ ನಿಮ್ಗೆ ಬರುತ್ತಾ ಹ್ಮ್ ಎಲ್ಲಾ ಎಲ್ಲಾ ಮಾಡ್ತೀರಾ
ಹ ಅಂಗೇ ಇಲ್ಲ ಸಾಂಬಾರ ಅನ್ನಾ ಮ್ಯಾಗಿ ಬರುತ್ತೆ ದೋಸೆ ಚಪಾತಿ ಹ್ಮ ಬರು ಬಿರಿಯಾನಿ ಮಕ್ ಬರಲ್ಲ ಯೂಟ್ಯೂಬ ಅಲ್ಲಿ ನೋಡ್ಕೊಂಡ್ ಬ ಮಾಡ್ತೀನಿ ಬಿರಿಯಾನಿ ಅಂತ
ಹ್ಮ್
ಹ್ಮ್
ಮತ್ತಾ ನಿಮ್ಮ್ ಮನೆಯಲ್ಲಿ ನಾನ್ ವೆಜ್ ಎಲ್ಲಾ ಎಲ್ಲಾರ ಎಲ್ಲಾರ್
ಹಾ ಹೌದು ಎಲ್ಲ ಎ ಎ ಎಲ್ಲಾರಗ ಇಷ್ಟ
ಹ್ಮ್ ಮತ್ತೆ ನಿಮ್ಗೆ ಏನಿಷ್ಟ ಆಗುತ್ತೆ ಊಟ
ಬಿರಿಯಾನಿ ತುಂಬಾ ಇಷ್ಟ ಆಯತು ವೆಜ್ಜ ಸಾರಿ
ನಿದ್ದೆಯಲ್ಲಿ ಏನ್ ಇಷ್ಟ ಆಗುತ್ತೆ
ಆ ಪೂರಿ ದೋಸಾ ಏನು ಟಿಫನ್
ಪೂರಿಗೆ ಚಿ ಅ ಚಿಕನ್ ಸಾರ ಚೆನ್ನಾಗಿರುತ್ತೆ ಅಲ್ವಾ
ಹ್ಮ್ ಹೌದು
ಹ್ಮ್ ಮತ್ತೆ
ಹೇಳಿ
ನಿಮ್ಗೆಲ್ಲ ಹೋಗ್ಬೇಕಂತ ಇಷ್ಟ ಟ್ರಿಪ್ ಈತರ ಎಲ್ಲಾ ಇದ್ದಾಗ
ಹ್ಮ ಸ್ ಇಲ್ಲೇ ಎಲ್ಲಾದ್ರೂ ಟ್ರೆಕ್ಕಿಂಗ್ ಆದ್ರೂ ಏನು ವಾಟರ್ಫಾಲು ಹಂಗೆಲ್ಲ ಇಷ್ಟ ಆಗತ್ತೆ ಬಟ್ ಇಲ್ಲಿ ಎಲ್ ಇಲ್ಲಿ ಇಲ್ಲಾ ಅಲ್ವಾ ಬೇರೆ ಡಿಸ್ಟ್ರಿಕ್ ಹೋಗ್ಬೇಕು ಡಿಸ್ಟ್ರಿಕ್ ಹ್ಮ್ ನಿಮ್ಗೆ ಹಲೋ ಹಲೋ
ಹಲೋ ಕೇಳಸ್ತಿದೀಯಾ
ಹ
ಹಾ ನಿಮ್ಗೆಲ್ಲ ಹೋಗ್ಬೇಕಂತ ಇಷ್ಟ ಟ್ರಿಪ್ ನಿಮ್ಗೆಲ್ಲ ಇಷ್ಟ
ಜಸ್ಟ್ ಟ್ರೆಕ್ಕಿಂಗ್ ಮಾಡಕ್ ಇಷ್ಟ ವಾಟರ್ ಫಾಲ್ ನೋಡಕ್ ಇಷ್ಟ ಅಷ್ಟೆ
ಹ್ಮ್ ನನಿಗೆ ಅಂದ್ರೆ ಅ ಎಲ್ಲಿ ಕರ್ನಾಟಕ ಅಲ್ಲಿನ ಅಲ್ಲ ಬೇರೆ ಸೈಡಾ
ಹ್ಮ್
ಅ ಎಲ್ಲಿ ಕೇಳ್ತಿದ್ದೀರಾ ಇಲ್ಲಿನ ಇಲ್ಲ ಅಂದ್ರೆ ಬೇರೆ ಕಡೆನ
ಏನು
ಅಂದ್ರೆ ಟ್ರಿಪ್ ಹೋಗಕ್ ಎಲ್ಲಿ ಇಷ್ಟಾ ಅಂದ್ರಲ್ವಾ ಇಲ್ಲಿನ ಇಲ್ಲಾ ಬೇರೆ ಕಡೆನಾ ಅಂತಾ ಕೇಳ್ದೆ
ಹ ಇಲ್ಲ ಹೋ ಇಲ್ಲಿ ಹೋಗಿದೀನಿ ಬೇರೆ ಕಡೆ ಹೋಗ್ಬೇಕು ಇನ್ನು ಟ್ರೈ ಮಾಡ್ಬೇಕು
ಸರಿ ಆಯ್ತು ಹಿಂಗೆ ಕಾಲ್ ಮಾಡ್ತಾ ಇರಿ ಫ್ರೀ ಅದಾಗಾ
ಹಓ ಸರಿ ಆಯ್ತು
ಧನ್ಯವಾದಗಳು